ನಮಸ್ಕಾರ
ನಮಸ್ತೆ ನಮಸ್ತೆ
ಏನ್ ಮಾಡ್ತಾ ಇದ್ದೀರಾ
ಹ ಏ ಏನ ಇಲ್ಲ ಹಾಗೆ ರಾತ್ರಿ ಆಗಿದ ಅಲ್ಲಾ ಮಲ್ಕೋಲ್ದ್ದೀನಿ
ಹ ನಾನು ಆಚೆ ಕಡೆ ಕುೂತ್ಕೊಂಡಿದ್ದೆ
ಹೌದಾ ಯಾಕೆ
ಹಂಗೆ ತಣ್ಣ ತಣ್ಣಗಿನ ಗಾಳಿ ನಕ್ಷತ್ರ
ಮತ್ತೆ
ಹ್ಮ್ ಅವೆಲ್ಲಾ ನೋಡ್ಕೊಂಡು ಕುತ್ಕೊಂಡಿದ್ದೆ
ಹೌದಾ
ಹ್ಮ್
ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಹಾಗಿದ್ದರ ನೀವು
ನಿಮ್ಮ ಧ್ವನಿ ತುಂಬಾ ನಿಧಾನವಾಗಿ ಕೇಳಿಸುತ್ತೀರಿ
ಹೌದಾ ರಾತ್ರಿ ಆಗಿದೆ ಅಲಾಮ್ ಮನೆಯಲ್ಲಿ ಬೈತಾರೆ ಅದಕ್ಕೆ ಮ್ಮೆಲ್ಲನೇ ಧ್ವನಿಯಿಂದ ಮಾತನಾಡುತ್ತಿದ್ದೇನೆ
ಹಾ ಸರಿ ಪರವಾಗಿವಾಗಿಲ್ಲ
ಅಂದ್ರೆ ಕೆೇಳಿಸತಿಲ್ವಾ
ಕೇಳಿಸ್ತಾ ಇದೆ ಸ್ವಲ್ಪ ನಿಧಾನವಾಗಿ ಕೇಳಿಸ್ತಿದೆ
ಹೌದಾ ಅದೇ ಮೇಲನ ಧ್ವನಿಯಿಂದ ಮಾತನಾಡ್ತಿದ್ದೇನೆ ಏನ್ ಮಾಡುವುದು ನಿಮ್ಮ ತರ ನಮ್ಮ ಮನೆಯಲ್ಲಿ ಹಿಲ್ಲ
ನಾನು ವಸತಿ ನಿಲಯದಲ್ಲಿರುವುದರ ಕಾರಣ ನನಗೆ ಯಾರು ಕೇಳುವುದಿಲ್ಲ ಹೇಳುವುದಿಲ್ಲ
ಹಾಗೆ
ಹ್ಮ್
ಹೌದು ನಿನ್ನ ಆರೋಗ್ಯ ಹೇಗಿದೆ ಇವಾಗ
ನನ್ನ ಆರೋಗ್ಯ ಚೆನ್ನಾಗಿದೆ ಪರವಾಗಿಲ್ಲ
ಹಾಗೆ ಈ ಹೊಸ ತಿಿನಲೆಯದಲ್ಲಿ ಲ್ಲಿ ನಿಮಗೆ ಊಟ ಅಂದರೆಲ್ಲಿ ಆಗುತ್ತಿಲ್ಲ ಅಂತ ಕೇಳಬಳ್ಳೆ
ಹಾ ಊಟ ಚೆನ್ನಾಗಿ ಮಾಡುವುದಿಲ್ಲ ಸರಿಯಾಗಿ ತಿನ್ನೋಕ್ಕ ಆಾಗಲ್ಲ
ಹ್ಮ್ ಅದಿಕ್ಕೆ ಆ ಮಾತನ್ನು ಕೇಳಬಲ್ಲೆ ಅದಕ್ಕೆ ನಿಮಗೆ ಕೇಳುತ್ತಿದ್ದೇನೆ ಇನ್ನೊಂದ್ ವರ್ಷ ಹಾಗೋ ಇವೋ ಕಷ್ಟನ ಸುಖನ ಮಾಡಿ
ಹ್ಮ್
ಇನ್ನೊಂದು ವರ್ಷ ಇದ ಅಷ್ಟೇ ನಾನ ನಿಮ್ಮದ
ಹಾ ಇನ್ನೊಂದು ವರ್ಷ ಇದೆ
ಹಾಗು ಈಗ ಕಷ್ಟನೋ ಯಾವ್ದೋ ಒಂದು ಮಾಡ್ಬಿಡಿ
ಅದೇ
ಹ್ಮ್ ಹ್ಮ ಮತ್ತೆ ಹೇಳಿ
ಹ್ಮ ನೀನು ದಿನ ವ್ಯಾಯಾಮ ಮಾಡತೀಯಾ
ನಾನಾ ಹ್ಮ ಮಾಡುತ್ತೇನೆ ಹೌದು ಬೆಳಗ್ಗೆ ಸ್ವಲ್ಪ ವ್ಯಾಯಾಮ ಮಾಡುತ್ತೇನೆ ಬೆಳಗ್ಗೆ
ಹ್ಮ್ ಎಷ್ಟು ಸಮಯ ಮಾಡುತ್ತೀಯಾ
ಎಷ್ಟು ಸಮಯ ಇಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ
ಹ್ಮ್ ನನಗೆ ನಡೆಯುವುದು ತುಂಬಾ ಇಷ್ಟ
ನಡೆಯುವುದು ಹ್ಮ್ ಅದು ಒಳ್ಳೇದೆ ನಡೆಯೋದು ಅಭ್ಯಾಸ ಮಾಡಿಕೊಳ್ಳಿ ತುಂಬಾ ಒಳ್ಳೇದು ಆದರೆ ನೀವು ಸಣ್ಣ ಇದ್ದೀರಲ್ಲ ದಪ್ಪ ಆಗಬೇಕು ನಡಿದರೆ ಸಣ್ಣ ಆಗತೀರಾ ತುಂಬಾ ನಡೆದಾರೆ
ಹೌದು ಇವಾಗ ಸದ್ಯಕ್ಕೆ ಚೆನ್ನಾಗಿ ತಿನ್ನಬೇಕು
ಹೌದು ನೀನು ಯಾವ ಆಹಾರವನ್ನು ಇಷ್ಟ ಪಡತೀಯಾ
ನಾನು ಮಾಂಸಹಾರಿಯಲ್ಲಿ ಇಷ್ಟಪಡುತ್ತೇನೆ
ಓಹೋ ಹೋ ನೀವು ಹಾಗೆ ಹ ಹಾ ಹಾ
ಸಸ್ಯಾಹಾರಿಯಲ್ಲಿ ದೋಸೆ ಇಷ್ಟಪಡುತ್ತೇನೆ
ನನಗೆ ಹಣ್ಣು ತುಂಬಾ ಇಷ್ಟ ಅ ನಂತರ ಮಾಂಸಾಹಾರಿ ನೀವು ಹೇಳಿದಂಗೆ ಕೋಳಿಯನ್ನ ತಿನ್ನುತ್ತೇನೆ ನಾನು
ಹಾ ನನಗೆ ಹಣ್ಣುಗಳಲ್ಲಿ ಮಾತ್ರ ವಿನ ಹಣ್ಣು ಇಷ್ಟ
ಹೌದಾ ನನಗೆ ಆ ಹಣ್ಣುಗಳಲ್ಲಿ ಯಾವ್ದು ಇಷ್ಟ ನನಿಗೂ ಮಾವಿನ ಹಣ್ಣು ಇಷ್ಟ
ಹ್ಮ್
ಆಮೇಲೆ ಹ್ಮ ಗರ್ಬೂಜ ಇಷ್ಟ
ಇದಿಷ್ಟ ಕಲಂಗಡಿ ಹಣ್ಣು ಇಷ್ಟ
ಕಳಂಗರಿ ಹಣ್ಣು ನನ್ಗೂ ಅದ ಇಷ್ಟ ಕಳಂಗರಿ ಹಣ್ಣು
ಹ್ಮ್
ಹ್ಮ್ ಕಳಂಗರಿ ಅ್ಣ ಇಷ್ಟ ಆಮೇಲೆ ಮಾವಿನ ಹಣ್ಣು ಇಷ್ಟ ಸೀತಾಪಲ ನನಗೆ ಸೀತಾಫಲಾ ಅಷ್ಟೊಂದ ಇಷ್ಟ ಇಲ್ಲ
ಹ್ಮ್
ತಿನ್ನುತ್ತೀನಿ ಎಲ್ಲಾ ಹಣ್ಣುಗಳನ್ನು ತಿನ್ನು ಟ್ಟೇ ಆದ್ರ ಸೀತಾಪಳನು ತಿಂತೀನಿ ಆದ್ರೆ ತುಂಬಾ ತಿನ್ನುವುದು ಹಾವಿನ ಹಣ್ಣು
ಕಷ್ಟದಿಂದ ತಿನ್ನುವ ಹಣ್ಣು ಅಂದ್ರೆ ಸೇಬು
ಸೇಪು
ಹಾ
ಹ್ಮ ಹೌದಾ
ಹ್ಮ್
ಯಾಕ್ ಸೇಬಲ್ ನೀ್ ಕಷ್ಟವಿಂದ ತಿನ್ನುತ್ತೀರಾ
ಇಲ್ದರ ಇದ್ರೆ ಬರೀ ಸೇಬು ತಿನ್ಸಿ ತಿನ್ಸಿ ತಿನ್ಸಿ ನಂಗೆ ಆ ಹಣ್್ಮೇಲೆನೆ ಜಿಗುಪ್ಸೆ ಬರೋ ತರ ಮಾಡ್ಬಿಟ್ಟಿ ಹಾರೆ
ಹೌದಾ
ಹ್ಮ್
ಒಳ್ಳೆ ಕೆಲ್ಸ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಹೌದು ಹುಷಾರ್ಲ್ದಿರಾ ಅಂದ್ರೆ ಏನಾಗಿತ್ತು ನಿಮ್ಗೆ
ನನ್ಗೆ ಸುಮ್ ಸುಮ್ನೆನೆ ಹುಷಾರ್ ಇಲ್ ಇರ್ತಾ ಇರ್ಲಿಲ್ಲ ಜ್ವರ ಬರೋದು ಮತ್ತೆ ಸುಮ್ಮ್ನೆ ಜ್ವರ ಬರೋದು ಬರ್ರಿ ಜ್ವರ ಬರೋದು ನಂಗೆ
ಹ
ಹಾಗೆ ನಾಲ್ಕನೇ ತರಗತಿಯಲ್ಲ ಇದ್ದಾಗ ಆ ಜ್ವರ ಬಂದಿತ್ತು ಅಂತ ನಾನು ಆಸ್ಪೆ ಆಸ್ಪತ್ರೆಗೆ ಕರ್ಕೊಂಡ ಹೋಗಿದ್ರು ಅಷ್ಟು ಬೇಗ ಯಾವ ಆಸ್ಪತ್ರನೂ ತಗ್ದಿರ್ಲಿಲ್ಲ ಯಾಕಂದ್ರೆ ನನ್ಗೆ ಪರೀಕ್ಷೆ ಇತ್ತು ಆವತ್ತು
ಹ ಹ
ಕೆ ಆಸಪ ತ್ರೆಗೆ ಹೋಗಿ ಪರೀಕ್ಷೆಗೆ ಹೋಗೋಣ ಅಂತ ಒಂದು ಚಿಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ನಮ ತಾತ
ಹ್ಮ್
ಅಲ್ಲಿ ಆ ಹ್ಮ ವೈದ್ಯರು ನಂಗೆ ಇಂಜೆಕ್ಷನ್ ಮಾಡಿ
ಹ್ಮ್
ಕಳ್ಸಿದ್ರು
ಹಾಗೆ
ಅಲ್ಲಿ ಆ ಮಾಡಿದ ತಕ್ಷಣ ನಂಗೆ ಈಚೆ ಹಿಂಗ್ ಬರ್ತಾ ಇದ್ರೆ ಕಾಲಿಂಗಗೆ ತಿಡೋಕ್ ಆಗ್ತಾ ಇರ್ಲಿಲ್ಲ ನಾನು ಆ ಬಿಡು ನೋ ಏನೋ ಚಿಕ್ಕದಾಗ ನೋವಾಗಿರುತ್ತೆ ಅಂತ ಹಂಗೆ ಪರೀಕ್ಷೆ ಬರಿಯೋಕ್ೋದೆ
ಆಮೇಲೆ ಪರೀಕ್ಷೆ ಆಮೇಲ್ ಪರೀಕ್ಷೆ ಬರ್ದ ಬಂದ್ರುನು ಕಾಲ್ ಹಂಗೆ ಇತ್ತು ನಡಿಯಕೆ ಆಗ್ತಾ ಇರ್ಲಿಲ್ಲ ನಿಂಗೆ ಒಂದ್ ಹೆಜ್ಜೆ ಇಡ್ಬೇಕಂದ್ರೇನು ಎಷ್ಟು ಕಷ್ಟ ಆಗ್ತಾ ಇತ್ತು
ನಂತರ
ಆಮೇಲೆ ಮತ್ತೆ ಮನದ ಬಂದೆ ಮನಯಗ್ ಬಂದ್ಮೇಲೆ ಹಿಂಗೆ ಊಟ ಎಲ್ಲಾ ತಗೊಂಡು ಹಿಂಗ ಇಡ್ಬೇಕಾದ್ರೆ ಮನೆಯ ಒಳಗೆ ಹಾ ಬಿದ್ಬಿಟ್ಟೆ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ನೀರ್ ಇಡ್ಕೊಂಡಿ ಆವಾಗ ನಮ್ಮ್ ಮನಲೆೆಲ್ಲಾ ಏನಾಯ್ತು ಅಂತ ಕೇಳಿದ್ರೆ ನಾನ್ ಹಿಂಗ ಹಿಂಗ ಆಯ್ತು ಅಂತ ಹೇಳ್ದೆ ನಾನು ಬೆಳಗ್ಗೆ ಅಲ್ಲಿ ಆ ಇಂಜೆಕ್ಷನ್ ಮಾಡಿದ್ರೆ ನನ್ಗ ಕಾಲ್ ನೋವಿಂದ ನನಲ್ಲಿ ಹ ಸ್ಲಿಪರ್ ಹಾಕೋಳೋದು ಮರ್ತು ಅಲ್ಲೇ ಬಿಟ್ಬ ಬಿಟ್ ಬಂದು ಅಮ ಎಕ್ಸಾಮ್ಗೆ ಹೋಗಿದ್ದೀನಿ ಏನು ಎಚ್ಚರ ಇಲ್ದಿರಾ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಜಗ್ಗಳ ಮಾಡುದ್ರು ನಮ್ಮ್ ಮನೆಯವರೆಲ್ಲಾ
ಆಮೇಲೆ ಏನಾಯ್ತು
ಆಮೇಲೆ ಡಾಕ್ಟ್ರೇ ನನ್ನನ್ನ ಎಲ್ಲಾ ಕಡೆ ಹಾಸ್ಪಿಟಲ್ಸ್ಗೆಲ್ಲಾ ಕರ್ಕೊಂಡ ಹೋಗಿತ್ತು ತೋರ್ಸಿ
ಹ್ಮ
ಆಮೇಲ್ ಲಾಸ್ಟ್ಗೆ ಎಲ್ಲೋ ಎಲ್ಲಾದ್ೂನು ಎಲ್ರು ಆ ಇಂಜೆಕ್ಷನ್ ಫಾಲ್ಟೆ ಅಂತ ಹೇಳ ಹೇಳ್ತಾ ಇದ್ರು
ಆಮೇಲೆ ಇನ್ನೇನಾವ್ ಡಾಕ್ಟರ್ ಕೇಸ್ ಮಾಡ್ಬೇಕಿತ್ತು ಮತ್ತೆ ಬೇಡ ಅಂತ ಹೇಳಿ ಆ ಡಾಕ್ಟರೇ ಒಂದು ಆಯುರ್ವೇದಿಕ್ ಸೆಂಟರ್ ಕರ್ಕೊಂಡ್ ಹೋಗಿದ್ರು ಹುಬ್ಳಿಯಲ್ಲಿ
ಹ ಒಳ್ಳೆ ಕೆಲ್ಸ ಮಾಡಿತೀರಾ
ಅಲ್ಲಿ ಒಂದು ಒಂದ್ ವರ್ಷ ಅಲ್ಲೇ ಇದ್ದೆ ನಾನು ಫಿಫತ್ ನಾಲ್ಕನೇ ಕ್ಲಾಸ್ ಓದೇ ಇಲ್ಲ ಆಮೇಲೆ ಸರಿ ಹೋಯ್ತು ಸ್ವಲ್ಪ ಸ್ವಲ್ಪ ಇವಾಗ ಸರ ಹೋಗೈತೆ ಇವಾಗ ಒಂದೊಂದ್ಸರಿ ಕಾಲು ಎಡೂತ್ತೆ ಆವಾಗವಾಗ ಜೋರಾಗಿ ನಡದ್ರೆ
ಹಾಗೆ
ಹ್ಮ್ ನಿಮಗೆ ಯಾವಾಗಾದ್ರೂ ಈ ತರ ಆಗಿದ್ಯಾ
ನನಗೆ ಈ ತರ ಯಾವುದು ಅಂದರೆ ಆಗಿರಲಿಲ್ಲ ಆದರೆ ನನಗೆ ನಾನು ಚಿಕ್ಕವನಿದ್ದಾಗ ರಸ್ತೆ ಎನ್ನ ದಾಟಬೇಕಾದರೆ ಒಂದು ಸ್ಕೂಟರ್ ಬಂದು ನನ್ನ ಗುದ್ ಬಿಡ್ತು
ಹಾ
ಹ್ಮ್ ಆವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ನನಗೆ
ಹ್ಮ್
ಯಾಕಂದ ನಮ್ಮಮ್ಮನೇ ಎಲ್ಲ ವೈದ್ಯರು ನಮ್ಮ ಅಪ್ಪ ಮತ್ತೆ ನಮ್ಮಮ್ಮ ಹಾಗೆ ಅವ್ರೇ ನೋಡಿಕೊಂಡರು ನನ್ನ
ಹ್ಮ್
ಹ್ಮ್ ನಗೇನು ನಮ್ಮ ಅಪ್ಪ ಅಮ್ಮ ಇದರೆ ಅಂತ ನನಗೇನು ಭಯ ಇರಲಿಲ್ಲ
ಹ್ಮ್
ನನಗೆ ಆ ಸಮಯ ನನಗೆ ಈವಾಗ್ಲು ಅಷ್ಟೆ ಹಣ್ಣು ಅಂದರೆ ಸೇಬು ತುಂಬಾ ಇಷ್ಟ ನಿಮಗೆ ಅದು ತಿಂದು ತಿಂದು ಬೇಜಾರಾಗಿರಬಹುದು ಆದ್ರೆ ನಮಗೆ ತುಂಬಾ ಇಷ್ಟ
ನನ್ ತಿಂತೀನಿ ಇಲ್ಲ ಅಂತ ಅಲ್ಲ ಆದ್ರೆ ಜಾಸ್ತಿ ತಿನ್ನಕ್ಕ ಆಗಲ್ಲ
ನೀರನ್ನು ಅಷ್ಟೆ ನೀವು ಕುಡಿಯುವುದೇ ಇಲ್ಲ ನಾನ್ ನೋಡಿದ್ದೇನೆ ತಿನ್ನುವುದು ಇಲ್ಲ ಊಟನೂ ಅಷ್ಟೇ ಸ್ವಲ್ಪನೇ ತಿನ್ನುತ್ತೀರಾ
ಇಲ್ಲ ಈಗ ನಾನು ಚಿಕ್ಕವಳಿದ್ದಾಗ ತಿಂತಾ ಇರ್ಲಿಲ್ಲ ಕುಡಿತಾ ಇರ್ಲಿಲ್ಲ ಆದ್ರೆ ಇವಾಗ ಕುಡತಾ ಇದ್ದೀನಿ
ಏನ್ ಮಾಡತೀರಾ ಏನು
ಹ್ಮ್
ನೋಡೋಣ ದಿನಾ ನೀರು ಕುಡಿಯರಿ ಸ್ವಲ್ಪ ಜಾಸ್ತಿನೇ ನೀರು ಕುಡಿಯುವುದು ತುಂಬಾ ಮುಖ್ಯ
ಹೌದು ಹೌದು
ಹ ಅದು ನೀರು ಕುಡಿಯುತ್ತಾ ಇರುವುದು ಒಳ್ಳೆ ಅಭ್ಯಾಸ ಹ್ಮ್
ಹೌದು ಅದು ನನಗೆ ಕೆಲವೊಬ್ಬರಿಂದ ಗೊತ್ತಾಯ್ತ್ತುು ನಾನು ಅದಕ್ಕಿಂತ ಮುಂಚೆ ನೀರೇ ಕುಡಿತಾ ಇರ್ಲಿಲ್ಲ ಇವಾಗ ಇವಾಗ ಅನ್ಕೊಂತೀನಿ ನೀರ್ ಕುಡಿದಿರಾ ಇಷ್ಟು ವರ್ಷ ಇ ಹೆಂಗ್ ಬದುಕಿದ್ದೆ ಅಂತ
ಹಾಗೆ
ಹ್ಮ್
ಆರೋಗ್ಯ ಇದ್ದರೆ ಎಲ್ಲಾ ಕೆಲಸ ಸುಲಭವಾಗುತ್ತುದು ಆರೋಗ್ಯದಿಂದ ಹಾಗೆ ನಿಮ್ಮೊಂದಿಗೆ ಮಾತನಾಡಿ ದಕ್ಕೆ ಧನ್ಯವಾದಗಳು
ನಿಮಗೂ ಕೂಡ ಧನ್ಯವಾದಗಳು